ಹಲೋ ಹಲೋ
ಹಲೋ ಬ್ರೊ
ಆಯ್ ಬ್ರೋ ಹೌ ಆರ್ ಯೂ
ಐ ಯಾಮ್ ಫೖನ್ ಬ್ರೋ.
ಹೇಗಿದ್ದೀರಾ ಬ್ರದರ್ಸ್?
ಚೆನ್ನಾಗಿದ್ದೀನ್ ಬ್ರೊ ನೀವು?
ಹ ಚೆನ್ನಾಗಿದಿವಿ ಬ್ರದರ್ ಹೆಸರು? ಏನಿಲ್ಲ ಬ್ರದರ್ ಇಲ್ಲೇ ಹಾಸ್ಟೆಲಲ್ಲಿ ಇದ್ದೀವಿ.
ಹಾ
ಹೆಸರೇನ್ ಬ್ರದರ್ ನಿಮ್ದು?
ನಮ್ದ್ ಶಿವು ಅಂತ ಬ್ರೊ.
ಹಓ ಹ ಎಲ್ಲಿ ಏನ್ಜ ಏನ್ ಎಜುಕೇಶನ್ ಮಾಡಿದೀರಾ?
ಅವಾ.
ಆವ
ಅ ನಮ್ದ್ ಒಂದು ಕೊ ಡಿಗ್ರಿ
ಬಿ ಎ ಮುಗಿತಾ?
ಹಾ ಬ್ರೋ ನಿಮ್ದು.
ನಮ್ದು ಬಿ ಎಸ್ ಸಿ ನರ್ಸಿಂಗಪ್ಪಾ.
ಬಿ ಎಸ್ಸಿ ಸಿ ನರ್ಸಿಂಗಾ.
ಹಾ
ಎಲ್ಲಿ ಬ್ರೋ ಮಾಡಿದ್ದು?
ನಾವು ತಾಳಿಕೋಟಿನಲ್ಲಿ ಮಾಡಿದ್ವಿ.
ತಾಳಿಕೋಟಿ ಬಿಜಾಪುರ ಜಿಲ್ಲಾ.
ಹಾ ಬಿಜಾಪುರ್ ಡಿಸ್ಟ್ರಿಕ್ ಬರ್ತದ್. ನಿಮ್ದು?
ನಮ್ದಿನ್ನ ಶಾಪುರ್ ಬ್ರೊ.
ಪಡಾ?
ಆಗ್ಲ ಬ್ರೋ.
ಹ್ಮ್ ಯಾವ್ ಯಾವ್ ಕಾಲೇಜು?
ನಮ್ದ್ ಗೌರ್ಮೆಂಟ್ ಕಾಲೇಜು.
ಗೌರ್ಮೆಂಟ ಎಷ್ಟಿತ್ತ್ ಫೀಸ್ ಎಷ್ಟದೆ ನಿಮ್ದು ಇವಾಗ?
ಕಾಲೇಜ್ ಫೀನಾ?
ಆ
ಕಾಲೇಜ್ ಫೀ ಬಂದ್ಬುಟ್ಟು ನಮ್ಗೆ ನಾಲಕ್ ಸ ಇದು ನಾಲಕ್ ಸಾವಿರ್ದ ಎಂಟುನೂರ ಮೂವತ್ತೇಳು ರೂಪಾಯಿ ಇದೆ.
ಹೌದಾ ಹ ಹ ಒಳ್ಳೆ ಬಿಡಿ ನಿಮ್ದೆ ನಿಮ್ದೆ ಎಲ್ಲಾ ಕಮ್ಮಿ ಇದಾರೆ ಇರೋದ.
ಇಲ್ಲ ಬ್ರೋ ಅದು ಎಜುಕೇಶನ್ ತಕ್ಕಂಗ್ ಹೊಗುತ್ತೆ, ಹೈಯರ್ ಎಜುಕೇಶನ್ ಮಾಡಿದ್ರೆ ಅದಕ್ಕ್ ಅಮೌಂಟ್ ದುಡ್ಡು ಜಾಸ್ತಿ ಇರುತ್ತೆ.
ಏನಾದ್ರ ಏನ ಬಿಡಿ ಬ್ರದರ್ ನೀವ್ ಏನಾದ್ರೂ ಕಾಂಪಿಟೇಟಿವ್ ಓದ್ಕೊಂಡ್ ಕೆ ಸಿ ಆರಾಮ್ ತಿಂಗಳಿಗೆ ಮೂವತ್ ನಲ್ವತ್ ಸಾವಿರ್ ತೊಗೋತೀವ್ ನಾವ ಏನ ಬ್ರದರ್ ನರ್ಸಿಂಗ್ ಮಾಡಿ ಕೇಸಿ ಬೇರೆ ಐವತ್ತು ಸಾವಿರದಲ್ಲಿ ದುಡಿಬೇಕು.
ಬ್ರೋ ಹಂಗ ಅನ್ಕಳದ್ ತಪ್ಪು ಬ್ರೊ.
ಹೌದಾ ಯಾಕೆ? ಏ ನಮ್ ಲೋಕಲಲ್ಲ ಅಷ್ಟ ನಮ್ ಕಡೆ ವ್ಯಾಲ್ಯೂ ಇಲ್ಲ.
ಹಲೋ ಬ್ರೋ.
ಹ
ಬ್ರೋ ವಾಯ್ಸ್ ಕೇಳಲ್ವಾ ಕೇಳ್ತಿದ್ದೆ ನಿಮ್ದು. ಹಾ ಕೇಳಸ್ತಾ ಇದೆ ನಮ್ ಸಮ್ ರಿಟರ್ನಾ ಅಲ್ಲ ವಾಯ್ಸಲ್ಲಿ ನಾನು ಏನೋ ತೊಂದರೆ ಆಗ್ತಾ ಇದೆ. ಹಾ ನನ್ನ ವಾಯ್ಸ್ ನನಗೆ ರಿಟನ್ ಬರ್ತಾ ಇದೆ ಹೌದಾ ಏನಕ್ಕೆ ಬ್ರೋ. ಏನ ಎನ್ನಪ್ಪ ಡಬ್ಬಾ ಫೋನ್ ಫೋನ್ ಚೆನ್ನಾಗಿಲ್ಲ ಬ್ರದರ್. ಏನಾಗಿದೆ ಗುರು ಫೋನ್ಗೆ. ಹಾ ಬ್ರದರ್ ಫೋನಿಗೆ ಏನಾಗಿದೆ. ಓಲ್ಡ್ ಫೋನ್ ಇದೆ ಏನ್ ಮಾಡಕ್ ಆಗಲ್ಲ ಅದ್ರಲ್ಲೆ ಮೇಂಟೈನ್ ಮಾಡ್ತನೀ. ಇವಾಗ ಇವಾಗ ಏನ್ ಗೊತ್ತ ಬ್ರದರ್ ಏನ್ ಗೊತ್ತಾ ಬ್ರೋ.
ಹಾ
ಹ ಇವಾಗ ನಮ್ಮ್ ಹತ್ರ ಏನಿರುತ್ತೆ ಅದನ್ನ ಚೆನ್ನಾಗಿ ನೋಡ್ಕೊಂಡ್ ಹೋಗಿ. ಹ ಹಾ ನಮ್ಮ ಹತ್ರ ಏನಿರುತ್ತೆ ಅಷ್ಟಲ್ಲೇ ಖುಷಿ ಪಡಿ. ಹಾ ಹಾ ಹಾ ಬೇರೆ ಅದಕ್ಕೆಲ್ಲ ಆಸೆ ಪಡಬಾರ್ದು. ಹಾಗೆ ಅಂತೀರಾ ನಿಜ ಬ್ರೋ ಬೇಕಾದ್ರೆ ಯಾವ್ದಾದ್ ಆದ್ರು. ಕ್ಯಾಲ್ಕುಲೇಷನ್ ಮಾಡಿ ನೋಡಿ ಮಾಡಿ ನೋಡಿ. ಹ್ಮ ನ ನಮ್ಮ ಹತ್ರ ಏನಿರ್ತ್ತೆ ಅದ್ ಮಾತ್ರ ಅಷ್ಟೇ ನಮ್ದು. ಹ ಹಾ ಇವಾಗ ನಮ್ಮ ಹತ್ರ ಏನಿರ್ಲದ ಯಾವ್ದು ನಮ್ದಲ್ಲ. ಹೌದಾ ಹಾ ನಾವೇನೋ ದೊಡ್ಡದಾಗಿ ಕನಸುಕಟ್ಟಿಕೊಂಡಿರ್ತೀವಿ. ಅದ ತ ಅ ತರ್ಬೇಕು ಇದು ತರ್ಬೇಕ ಅಂತೇಳಿ. ಹಾ ಬಟ್ ಅದೆಲ್ಲ ತರಕೆ ಆಗತ್ತ. ಹಾಗಲ್ಲ ಬ್ರೋ ಮಾತ್ರರ್ಬೇಕಲ್ಲ ದುಡ್ಡು ಇರಬೇಕಲ್ಲ ಅದೇ ಬ್ರೋ ನಾನ್ ಹೇಳ್ತಿರದು ಹದ್ನೇ.
ಹ್ಮ್.
ಹಾ ಅಂದ್ರೆ ನೀನ್ ಇವಾಗ ಅದು. ಹಾ. ಹಾ. ಅದಿಕ್ಕೆ ಇದ್ದಷ್ಟ್ರಲ್ಲೇ ಖುಷಿ ಪಡಿ ಅಂತ ಹೇಳ್ತಾ ಇರೋದು. ನೀವು ಹೇಳ್ತಿರೋದೇ ಕರೆಕ್ಟ್ ಆಗಿದೆೇ. ಹಾ ಬ್ರೋ. ಆದ್ರೆ ಅದು ನಡಿಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಬೇರೆದು ತಗೊಲೇಬೇಕಲ್ವಾ. ತಗೊಳ್ಳಿ ತಗೊಳ್ಳಿ ಬ್ರೋ ಟೈಮ್ ಬರುತ್ತೆ ಎಲ್ಲದಕ್ಕೂ.
ಒಳ್ಳೆದಿನಾ ಬಂದೆ ಬರುತ್ತೆ.
ಹಾ.
ಮತ್ತ ಬ್ರೋ ನೋಡೋಣ ಅಂತರಿ ಇದ್ರಲ್ಲೇ ಅಡ್ಜಸ್ಟ್ ಮಾಡುತೇವೆ ಹಾ ಬ್ರೋ ಮತ್ತೆ ಬ್ರೋ ಊಟ. ಆಗಿದೆ ನಿಮ್ದ ನಾವ ಇವಾಗ ಜಷ್ಟ ಮಾಡಿದ್ವಿ ನೋಡಿ ಬ್ರೋ. ಜಸ್ಟ್ ಟು ಮಿನಿಟ್ ಆಯ್ತು ಮಾಡಿ. ಹೌದಾ ಏನು ಎಲ್ಲಿ ಇರ್ತಾರ ನೀ ನಾವು ಬ್ರೋ ಹಾಸ್ಟೆಲ್ ಅಲ್ಲಿ. ಯಾವ ಹಾಸ್ಟೆಲ್. ನಮ್ದ ಎಸ್ ಸಿ ಎಸ್ ತಿ ಹಾಸ್ಟೆಲ್ ಸಮಾಜ ಕಲ್ಯಾಣ ಹಾಸ್ಟೆಲು ಬ್ರೋ. ಹಂಗ ಚೆನ್ನಾಗಿ ಕೊಡ್ತಾರ ಊಟ ಅಲ್ಲಿ.
ಹೌದಾ
ಆಕಡೆ ಬ್ರೋ. ನಾವು ಹಾಸ್ಟೆಲ್ ಅಲ್ಲೇ ಇರ್ತೀವಾಪ್ಪ ನೀವು ಹಾಸ್ಟೆಲ್
ಹ್ಮ್ ಆದ್ರೆ ಊಟನೇ ಚೆನ್ನಾಗ್ ಕೊಡಲ್ಲ ಬ್ರದರ್ ಇಲ್ಲಿಗೆ
ಹಂಗೆ ಬ್ರೋ ಒಂದೊಂದ್ ಕಡೆ ಒ ಒಂದೊಂದ್ ಸೈಡ್ ಹಾಸ್ಟೆಲಗಳು ಡಿಸ್ಟಿಕ್ ಮೇಲೆ ಮತ್ತೆ ಆ ತಾಲೂಕು ಮೇಲೆ ಹೋಗುತ್ತೆ ಹ್ಮ್ ಒಂದೊಂದ್ ಕಡೆ ಚೆನ್ನಾಗ್ ಕೊಡ್ತಾರೆ ಒಂದೊಂದ ಒಂದೊಂದ್ ಕಡೆ ಚೆನ್ನಾಗ್ ಕೊಡಲ್ಲ ಅಷ್ಟೇ ಡಿಫರೆಂಟ್ ಏನ್ ಮಾಡಕ್ ಏನು ಮಾಡಕ್ಕಗಲ್ಲ ಬ್ರೋ ಹೌದು ಅದನ್ನ ನಿಜ ಬ್ರೋ ಮತ್ತೆ ಏನ್ ಬ್ರೋ ಏನ್ ತಿಂದ್ರಿ ಏನು ಉಟ ಮಾಡಿದ್ರಿ ಇವಾಗ ನಮಗೆ ಕುದಸಿದ ಮೊಟ್ಟೆ ಮತ್ತೆ ಚಪಾತಿ ಇತ್ತು ಹಾ ಬೇಸಿರ ಮಟ್ಟೆ ಮತ್ತ ಅನ್ನ ಅನ್ನಸಂಬಾರು ಮತ್ತೆ
ಹ
ಹ ಬ್ರೋ ಹಾ ಬ್ರದರ್ ಬೇಯಿಸಿಿರೋ ಮೊಟ್ಟೆ ಚಪಾತಿ ಅನ್ನ ಸಾಂಬಾರ ಹ್ಮ್ ಒಂದು ಕಾಳಪಲ್ಯ ಎನ ಹ ಹ್ಮ್ ನಿಮ ನಿಮಗ ಏನಿತ್ತು ಹಾ ನಮ್ಗೆ ಯಾವ್ದೋ ಪಲ್ಯ ಮಾಡಿದ್ರು ಪಲ್ಯ ಅದು ಬಿಿಟ್ರೆ ರೊಟ್ಟಿ ಅನ್ನ ಸಾಂಬಾರು
ಹಾ ಹಾ
ಹ ಹ ಹ ನೈಟ್ ಸ್ವಲ್ಪ ಬಾಳೆ ಹಣ್ಣು ತಿಂದಿರಾ ಅದನ್ನು ನೀವು ಹಾ ಬ್ರೋ ಬಾಳಹಣ್ಣ ಅದೆ ಎಲ್ಲ ತಿನ್ಕೊಂಡ ಇವಾಗ ಕುಟ್ಕೊಂಡರೋ ಸುಮ್ಮನೆ ಮಾತಾಡ್ಕೊಂಡು ಹೌದಾ ಹಾ ಅದ್ರೆ ಬಿಡಿ ಬಿಡ ನಿಮ್ ಕಡೆ ಚೆನ್ನಾಗ್ ಮಾಡ್ತಾರ ಅಂತ ಬೋ ಎಲ್ಲಿ ಎ ಏನ್ ಕೋರ್ಸ್ ಮಾಡಿದಿರಾ ಬ್ರೋ ಬಿ. ಎ. ಸಿ ನರ್ಸಿಂಗ್ ಅಲ್ವಾ ಹೇಳಿರದು
ಹಾ
ಹಾ ಹಾ ಅದ
ಹ ಹ ಯಾಕೆ ಹಲೋ ಮ ಹಲೋ ಹಲೋ